ನೋಡ ಅರಾಮಲ್ಲಣ
ಆರಾಮ್ ಮಾಡೋಪ್ಪಾ ನೀವ ಏನ್ರೀ ರಮೇಶ್ ಕಾಣಿ ಕಂಡೇಲ್ಲ ಇವತ್ ಕಣ್ಣಿಗೆ
ಏನ್ ಮಾಡ್ದಪಾ ಸ್ವಲ್ಪ ಹೊರಗೆ ಹೋಗಿದ್ದೆ
ಹೌದೌದು
ಹ್ಮ್ ಕೆಲ್ಸ ಮಳೆ ಪಳಿ ಬಂತೆಲ್ಲ ಸ್ವಲ್ಪ ಹೋಗಿದ್ವಿ
ಅ ಮಳೆಯ ಇಲ್ಲ ಏನಲ್ಲ ಇಲ್ಲ ಊರಗೆ ಮಳೆ ಇಲ್ಲ ಇಲ್ಲಿ
ಅದೇ ಮತ್ತ ಅಡಿ ಕಡೆಯ್ದವಿ ಮಳೆ ಆಗ್ಯದ ಇಲ್ಲ ಅಂತ
ಹಾ ಆಗಿದ್ದಾನನ್ ಹೋಳಿ ನೀ
ಏನಾಗಿಲ್ಲ ಅಡಿವಿ ಕಡಿ ಮಳಿ ನೇ
ಇಂಗಾದ್ರ ಹಂಗಮತ ರೈತರ ಜೀವನಾ
ಅಪ್ಪಾ ನೀವೇ ಗಳಿಸಿರಿ ನಡೀತದ
ಎಲ್ಲಿ ಗಳಸುನು ನೋಡ ಕಡೆ ಎಲ್ಲ ಸುಸ್ತ ಕಡೆ ನಮ್ಮ ಮಾವನವರ್ ಕಡೆ ಎಲ್ಲಾ ತೋಷಿನ ಬನ್ನಿ ತೋಗಿದ್ದ ಕೆಲ್ಸ ಇತ್ತು
ಬರಟ ಹೋಗಿಯದ ಕಡೆ
ಏ ಸ್ವಲ್ಪ ಹಂಗೆ ಕೆಲ್ಸ ಇದ್ದು ನಮ್ಮಹೋಲ್ಲಾ ಇರ್ತವ ಕೆಲ್ಸಗಳು
ಹೌದೌದು ಯಾವಾಗ ಬಂದ ಹೋಗಿ
ಹಾ ನಾಕ್ ನಾಕವರೆಗ ಹಂಗ ಬಂದಿ ನೋಡ್ರಿ ಶಾಪುರ
ನಾಲ್ಕುಯ್ಯ ಅದೇ ನಮ್ ಟ್ಯಾಕ್ಟ್ರಿಗೆ ಇಟ್ಟ ಸ್ವಲ್ಪ ಟಾಪ್ ಹೊಲ್ಸದಿತ್ತ ಅದೇ ಸಿಂದಗಿ ಕಡೆಗೆ ಚಂದ ಹೊಲ್ತಿರಂತ
ಹಾ ಹೊಲ್ತರಿ ಅಲ್ಲೆಲ್ಲಾ ಸಂದಿ ಕಡೆ ವಾ ಚೊಲೋ ಚಲೋನ ಹಲ್ತಾರ ಎಲ್ಲ ನೋಡ್ರಿ ಮತ್ತವತ್ತ ಪಾಟ ಪಡ್ತಾಳ ಬಿತ್ತ ಇಲ್ಲಿ ಆಗ್ಬಿಡೋಗ ಹೋಲ್ಸಕ
ಏ ಹೆಂಗ ಹೆಂಗ್ರೀ ನಿಮ್ ರೆಕ್ಮಣ್ಣ ಮ್ಯಾಲ ಏಟ ಬಿಳಂಗ ಅದ ಅನ್ಸದ
ಅಲ್ಲಿ ನೋಡ್ರಿ ಹನ್ನೆರಡುನೂರ ರೂಪಾಯಿ ಒಂದ ಫೀಟ್ ಹೇಳ್ತಾರ ನೋಡ್ರಿ ಹನ್ನೆರಡ್ನೂರ ರೂಪಾಯಿ ಒಂದ್ ಫೀಟ್
ಹನ್ನೆನೂರೂಪಾಯಿ ಫಿಟ್
ಪೀಟಿಗೆ ಹನ್ನೊನೂರು ರೂಪಾಯಿ ತೋತಾರ ಅವ ಹೆಂಗ ಹಡತಿರಿ ಹಂಗ್ ನೋನ
ಅದ ಬಟ್ಟಿ ಮೇಲೆ ಡಿಪೆಂಡ್ ಅ
ಹಾ ಬಟ್ಟಿ ಮಾಡಲಿ ಕೊಂಡ್ರರು ಎಲ್ಲ ಎಲ್ಲಸೋರ್ ಎ ಎಲ್ಲ ಸ ಮತ್ತೆ ಅಲ್ಲ ಎಲ್ಲ ಕಟ್ಟು ಮಾಡಿ ಕೊಡ್ತಾರ ಅವ್ರೆ
ಹೌದ ನ್ನ್ ಟಾಪ್ ಎಣ್ ಮಾಡಲ್ ಕೊಡ್ಸ್ಬೇಕ
ಹ ಎಲ್ಲ ಸೌಂಡ್ನ ಎಲ್ಲ ಗಿಚ್ಚ ಬರ್ತಾರ ಪೂರಾ ಸೌಂಡ್ ಬಾರಿ ಬರ್ತಾರ ಎಲ್ಲಾು ಚಲೋ ಬರ್ತವ ಎಲ್ಲ ಆ ಕಡೆ ೈ ಹೈ ಕ್ವಾಲಿಟಿ ಸೌಂಡ್ ಇರ್ತವ ಎಲ್ಲಾನು ಆ ಕಡೆ ಎಲ್ಲಾ ಕಬ್ಬಿನ ಗಾಡಿಗೆ ಅವೇ ಯೂಸ್ ಮಾಡ ಹತ್ರಿ ಬಾಳ ಆ ಕಡೆ ಎಲ್ಲಾ ಉತ್ತರ ಕರ್ನಾಟಕ ಮಂದಿಗಳು ಬಿಜಾ ಬಿಜಾಪುರ್ ಸೈಡ್
ಹಾ ಅವೆಲ್ಲ ದೇಡ್ ಲಕ್ಷದಾಗೆಲ್ಲ ಉುಡ್ ಬಂಪರ್ ಕೂಡ ಆತ ನೋಡ್ರ ದೇಡ್ ಲಕ್ಷ
ಅಷ್ಟಾ
ಹಾ ದೊಡ್ಡ ಬಂಪರ್ ಸೌಂಡ್ ಬಾಕ್ಸ್ ಕೂಡಿ ದೀಡ್ ಲಕ್ಷ ರೂಪಾಯಿ ಬು
ನಮ್ಗೆ ನಾವ ಒಂದ್ ಇಪ್ಪತ್ ಇಪ್ಪತ್ತೈದು ಸಾವಿ ರೂಪಾಯಿದಾಗ
ಅವಲ್ಲ ಹಂಗ ಆಲ್ರಿ ಅವೆಲ್ಲ ವೈಕ್ ಕ್ವಾಲಿಟಿ ಮ ಮೆಟೀರಿಯಲ್ ಇರ್ತಾರ ಅಲ್ಲ ಅಲ್ಲ
ಅಷ್ಟ ಅಂದ್ರೆ ವಜ್ಾಯತ್ರಿ ದಡ್ ಲಕ್ಷ ಅಂದ್ರ ಏನ
ಏ ಆ ರೈತರು ಇಡಬೇಕು ಅದೊ ಒಂದು ಗತ್ತೆ ಬೇರೆ ಇರ್ತ ರೈತ್ರರದ
ಇವ್ ಮಳಿ ಬರ ಒಂದ್ ಎಲ್ಲ ಹೊಲ ಪಲ ಲಾಸ್ಯ್ಯ ಆಗ್ಯಾವ ಅಂತ ಗತ್ತಿಟ್ರಿ ಏ ಒಂದ್
ಏ ಬರ್ತದ್ರೀ ಮಳಿ ಎಲ್ಲಿಗ್ ಹೋ್ತ್ ನೋಡ್ರಿ ನಾಳಗ್ ಮತ್ ಎಳ್ರಂಗ ಹಡತಿ ನಡ್ರಿ ಮತ್ ಸ್ವಲ್ಪಲ್ಲ
ಏನ್ ಮಾಡ್ತರಿ ನಿಮ್ ಬಾಯಿ ಪಲ್ಯಾ ಹೊಡ್ಲಿ ಮಳಿ
ಇಲ್ಲ ನಾಳೆ ಮೂರ್ ದಿನ ಕಾರ್ಯ ಮುಗಿದುಗಳೆಲ್ಲಾ ಆತ್ರಿ ಮಳೆಲ್ಲಾ
ಹೌದೌದು
ಅದ ಅವ್ರ ನಾಳೆಗ್ ಮೂರ್ ದಿನ ಕಾರ್ಯ ಅವ ಬ್ಯಾಟಿ ಇಿಟ್ಟಿ ಕೊಯ್ತಾರ ಹಾ ಎಲ್ಲ ಊಟ ಊಟಾರ್ ತೊರ್ ಮಂದಿಗೆ ಎಲ್ಲ
ಹೌದೌದು ಮತ್ತ ಏನ್ಡ ತತ ಅಂತಂದ್ರೆ ಸುಮ್ನೆ ಏನ ಮತ್ತತ್
ಏ್ ತೋಬಬೇಕಕ್್ರೀ ಇ ಈಗ ಹೊಲವಂದ ತೊಂದಿ್ರರಿ ನೋಡ್ಬಕ್್ರೀ ವರ್ಷಿನ ಡೌಟ್್ರೀ ಸ್ವಲ್ಪ ಸಾಲ ಆಗ್ರಿ ಒಂದು ಎರಡು ಮೂರು ಲಕ್ಷ
ಯಾಕತ್ರಿ ಹೊಲಪ್ಲ ತೋೊಂಡ್ರಿ ಸುಮ್ಯಾತ್
ಏ ಅಲ್ಲ ಮತ್ ಬೇಕಲ್ರ ರಕ್ ಅ ಹೊಲ್ದ ಹೊಲತ್ ಬಂದ್ರಿ ಮತ್ ಕಡಿಗೆ್ದಿದ್ರೆ ಸಾಲ ಮಾಡಿವ ಮಂದಿ ಬಿ
ಹೌದು ಅದೇ ನಿಮ್ಮಪ್ಪ ಅವಗ್ಲೇ ಭೇಟಗಿದ್ದ
ಹಾ
ಏನ ಏನ್ ಮಾಡಡದಪ್ಪಾ ಏನ್ ಇಷ್ಟ ತಿರ್ಗಾಡ್ತೀಾ ಏನ ದುಡ್ತಿೀರ ಮಾಡತೀರ ಅಂತ ಕೇಳಿದ
ಎಲ್ಲಾ ದುಡತಿೀವಲ್ರರಿ ಬಾಳ ದುಡತಿವಿ ನಾವ ಎಲ್ಲಾ
ನೋಡತ್ರಿ ಏನ್ ನನ್ ಮಗ ಬೆಂಗ್ಳೂರ್ಗ್ ಹೋ್ನ್ ಕುೂಂತಾನ ಅವ್ರ ಮಾವನ ಬಲ್ಲಿಿ ಹಂಗ ಹಿಂಗ ಅಂತಂದ
ಬೆಂಗ್ಳೂರ್ಗ್ ಹೋಗ್ಕ್ ಮಾಡನ್್ರಿ ಎಲ್ಲ ಮತ್ ಮಳಿ ಅ ಅಥವಾ ಮನೆಕ್ ಹೊಲ್ದ ಕೆಲ್ಸ ಇರ್ತವ ಮ ಬಳಂದ ಮತ್ತೆ
ಹೌದೌದು ಅದೇ ಹೇಳಿದ ಅದ ಹೋಗಲ್ ಬಿಡು ಸುಮ್ನೆ ಇಲ್ಲೇ ಓಲಾ ಮನಿ ಮಾಡ್ಕೊಂತರ್ಲ್ಲ ಅಂತನಿ
ಹಾ ಅದೇ ಹೋಗ್ಬೇಕಂತ ಪ್ಲಾನ್ ಇತ್ತ್ರಲ್ಲ ಮತ್ತತ್ ಏನ್ ಮಾಡ್ತತಿರಿ ಈಗ ಮಳೆ ಬರ್ ಮ ಅವೆಲ್ಲ ಮಾಡ್ಬೇಕಲ್ರಿ ಾ ಆಗೋದ್ರಿ ಆದ್ರನು ಬಟ್ ಈಗೆಲ್ಲಾ ಕೆಲ್ಸ ನಡತೇವನ್ರೀ ಇಲ್ಲ ಎಲ್ಲಾ ಮಾಡ್ಬೇಕಾವ್ರಿ
ನೀ ಮಾಡ ನೀ ಎಣ್ಣ ಪಾಯ ನೋಡಿತಾನ ಊರಾಗ
ಏ ಎಣ್ಣೆ ಹಡ್ಲಿಕ್ ನ ನಡೆದೇ ಅಲ್ರಿ ನಾನ ಹೀ ನಾವು ನಮ್ ತಮ್ಮಿಗೆ ಒಂತ ಆಸೆ ಐತ್ ಂದ್ ಬಿಡ್ತೀರಿಡಲ್ಲಡಡಲ್ಲ
ಹ್ಮ ಆತರ ಇರ್ಬೇಕು ಮೊದ್ಲು ಗಾಡಿ ಮಾಡಸ
ಇಲ್ರರಿ ಮಾಡ್ಸ್ಬೇಕಕ್ ಸ್ವಲ್ಪ ರೊಕ್ಕ ಎಲ್ಲ ಸ್ಟಾರಟೇಜ್ ಆಗ್ಯವ್ರೀ ಒಂದ್ ಆರು ಸಾವಿರ ರೂಪಾಯಿ ಬಗ್್ರಿ ಟಾರ್ಗೆಟ್ ಆದ್ರ ಆರ್ ಸಾವರ ನೋಡಿ ಎಪ್ಪು ಬ್ಯಾಟ್ರಿ ಅವರು ಸವಸ ಮಾಸ್ತರ್ ಸವಸ್ಯನೆ ಬೇಡ ಈ ಸದ ಒಂದು
ಮತ್ತೆ ಹೆಂಗೋ ಹಿಂಗ ಅಂದ್ರ ನೀವು
ಏ ಬಾಳ ಇದನ್ೀ ಮನುಷ್ಯ ಅವ ನಂಬಿಕೆರಿೀ ಅವನ್ ಬಯಲ್ ನಾಲ ಹೌ
ನೋಡ್ರಿ ಮತ್ತೆ ಗಾಡಿ ಪಾಡಿ ಮಾಡ್ಸ್ರಿ ಡಿ ಎಪ್ ಗಿ ಎಪ್ ಅದೆಲ್ಲ ಹೊಡ್ಯಕ್ ಬರ್ತದ
ಹ್ಮ ಬ್ಯಾಟ್ರಿ ಒಂದೈದು ವರ್ಷ ಬರೀ ಒಂದ್ ಸಾವಿರ ಪೀಸ ಅನ್ರಿ ಒಂದು ನಲ್ವತ್ತು ಸಲ ಫೋನ್ ಹಚ್ಚಾನ ನಲವತ್ತ ಮೆಸೇಜ್ ಹಾಕಣ ಅವಾಗ ಒಂದು ದಿನಕ್ಕೆ
ಹೌದೌದು ಏನ್ ಬಡ್ಡಿ ಪಡ್ಡಿ ಕಟ್ಟಿ ರಂತ ಸಾವಿರ ರೂಪಾಯಿ ಕ್ ಮೂರ್ ಸಾವಿರ ರೂಪಾಯಿ
ಹಾ ರೀ ಸಾವಿರ ರೂಪಾಯಿ ಮುನ್ನೂರು ರೂಪಾಯಿ ಕಟ್ಟಣಂತ್ರಿ ಏನದೇ ಕರೆವದ ಸುಳ್ಳ ಮತ್ತೆ ಹಾ ಹ ಮೂರ್ ಸಾವಿರ ಕಡ್ಡೆ ನ್ ನೋಡ್ರಿ ಮತ್ ಸಾವಿರಕ್ಕೆ ತ್ರಿಬಾಲ್ ಐತಲ್ರರಿ
ಈ ಮಾತ್ ನಂಬತ್ತೇನೇನಾ
ನಾವತ್ ನಂಬಕ್ ಸಾಧ್ಯವಲ್ರರಿ ಮತ್ ನಾವನ್ ಕೊಟ್ಟಿರಿ ರೊಕ್ಕ ಕೇಳಿದ್ರ ಮತ್ ಅವ್ನಿಗ್ ಬಾಯಿ ಇಲ್ ಎಲ್ಲಾ ಸುಮ್ನೆ ಯಾಕಂತ ಸುಂಬ್ಬಿಟ್ಟಿನಿಗ
ಹೌದೌದು ಎಷ್ಟು ಬರುವ
ಈ ನಾನೂ ಲೆಕ್ಕ ಆದ್ರೆ ಒಂದ್ ಎರಡ್ ಸಾವಿರ ಮ್ಯಾ ಲ್ ಬರ್ತಾರ ಅವನ್ ಬಲ್ಲಿ ಎರಡ್ ಎರಡ್ ವರೆ ಸಾವಿರ
ಹೌದಾ
ಹಾ ರೀ ಸುಮ್ನೆ ಯಾಕೆ ನಾವು ಸುಮ್ ಬಿಟ್ಟ ಬಿಟ್ಟಿವ್ರೀ ಅಲ್ಲನಿಗೆ
ಹೌದು
ಪಾಡ್ರಿ ದೂರ್ ಸರೋದ ಅವ ಮನುಷ್ಯ ಸರಿಯಾಗಿಲ್ರರಿ ಹ ಚಂದ ಗುಳಿಗಾಕ ಅತ್ತ ರಂಬಿಸಿ ರಂಭಿಸಿ ರಂಭಿಸಿ ರಂಭಿಸಿ ರೊಕ್ಕ ಬರ್ಡ ನೋಡ್ರಿ ಲಕ್ಷ ಕೊಡ ಎರಡ್ ಲಕ್ಷ ಕೊಡ ಇಪ್ಪತ್ ಸಾವಿರ ಕೊಡ
ನಮ್ಮ ಮ ಅಷ್ಟ
ಕೊಡ ಕೊಡದನ್ನ ಹಂಗನ ಆಯ್ತದು ಮತ್ತತ್ ರಿಟರ್ನ್ ಕೊಡ್ಬೇಕಂಬದ್ ಗ್ಯಾರಂಟಿ ಏನದ ಒಂದು
ಹೌದೌದು ಅದೇ ರೀ ಮಾಡಾರ್ತಬಕ್ಂತ ಮಾಡೇನಾ
ಆರಿ
ವಾರ್ಷನರ್ ಕಾರ್
ಯಾರ್ ನೀವ ತೋತ್ರಿ
ಕಾರ್ ನಮ್ ದೋಸ್ತ್
ಹೌದೌದು ನೋಡ್ರಿ ಮತ್ ನೀವನ್ ತೋಲ್ರಿ ಯಾಕ ಬಿ ಎಮ ಡಬ್ಲನ್ ತಗೋ ಬಿಡ್ರಿ
ನಾವ್ ಇಲ್ತಂಪ ರೊಕ್ಕ ಬಲ್ಲ ನಮಗ
ಏ್ರೊಕ್ಕ ಅಲ್ರಿ ನಡೀತ್ರಿ ನಿಮ ನಡೀತ್ ಲೋನ್ ಮಾಡಸ ನಡ ಒ ಅದಕ್ಕ ಒಂದು ಒಂದು ಕೋಟಿ ಒಂದು ಒಂದೂವರೆ ಕೋಟಿ ಆತೇನ ಬಾ ಟಾಪನ್ ಮಾಡ
ಅಷ್ಟ ಅಷ್ಟ ರೋಕ್ಕ ಎಲ್ಲಿ ಬರ ಪಾಸ್ ಹಕರ
ಏ ನಿಮ್ಮಲ್ಲಿ ಹಂಗ ರೊಕ್ಕ ಎಲ್ಲರ್ದ ಹಂಗೆ ನೀ
ಸಾವಿರ ಹಂಗ ಇತ್ತತಾರ ಹಿಂಗ್ಯಗ ತಿಗಾಡ ನವು ಗಾಡಿ ಇರಲಾರದ
ಸುಮ್ಮೊಂದ ಐವತ್ ಲಕ್ಷ ಕಟ್ಟಿ ಬಿಡುನೋ ಇದೇನು
ಐವತ್ ಲಕ್ಷ ಒಂದ್ ಲಕ್ಷ ಎಲ್ಲ ನಮ್ ಇಲ್ಲಿ ಎಲ್ಲಿ ಐವತ್ತು ಲಕ್ಷಾ ಕೊಡ್ ಅದಕ್ಕೆ ನಮ್ ದೋಸ್ತ್ ಹೊತ್ನನ್ನ
ಹೌದಾ ಮತ್ ಅವನಿಗೆ ಕೋಡಿಸಿಬಿಡಲ್ಲ ಸುಮ್ಮ್ ನೋಡಿ ಎಡು ಎಡ್ ಕಡೆತನು ಡೌನ್ ಪೇಮೆಂಟ್
ಎಪೋ ಎಪ್
ಎಪ್ಪತ್ ಲಕ್ಷ ಕಂಡ್ರೆ ಆಯ್ತು ಬಡ್ಡಿ ಅದಕ್ಕೆ ಈ ಕಡಿಮೆ ಬೀಳ್ತಾ ಆ ಕಡೆನ ಒಂದ ಮೂತ್ ನಲ್ತ್ ಲಕ್ಷ ಉಳೀತಾ
ಹಾ ಏನ್ ದಡಿ ಅವನ ಟ್ರೈನಿಂಗ್ ಏನ್ ಹೋಗಿದ ಒಂದು ಸಲಾ
ಹೌದೌದು ಟ್ರೈನಿಂಗ್ಯೋದ ಅಂತ ಬಾಳ ನಡದ್ರಿ ಇಲ್ಲಿ ಊರಾಗ ಬರರಿ ಅದೇ ನಡದ್ರಿ
ಹೌದೌದು ನಮ್ ಕಡೆ ನೋ
ಹೌದ್ರಿ ಅವು ಕುಂಡೆಪಲ್ಲಿಯ ರೋಟ್ಟಿ ತಿನೋರ ಈಗ ಎಲ್ಲಾ ಬಿರಿಯಾನಿತ
ಹಾದ್ರೀ ರೊಕ್ಕ ಬರೋಣ ಯಾರ್ಯ ಅಲ್ಲಿ ಊಟ ಗಿಟ್ಟ ಚಂದ್ ಬಳ್ಬೇಕಂತ
ಹಾ ರೀ ಮೊದಲ ಕೊಂಡೆ ಪಲ್ಯ ರೊಟ್ಟಿ ತಿನ್ನದ್ರ ಪರವಾಗಿಲ್ಲ ಈಗ
ಬಿ ಬಿರಿಯಾನಿ ಹಾ ಮತ್ತಾನೆ
ಬಾಳ ಪುಣ್ಯ ಆಗಿದ್ರ ಅದೊಂದು ಮ ಬಂದು ಊರಾಗ
ಪುಣ್ಯ ಇದ ಮತ್ತೆ ಕೆಲವೊಬ್ ಅಡಿವಿ ಚಂದ ಸಿಗಲ್ಲ ಹುಲಿ
ಎಲ್ಲಾ ಅಂದ್ರೂನು ಬಾಳ ಬಾಳಷ್ಟು ಮಂದಗ್ ಬಾಳ ಪುಣ್ಯ ಕಟಗಂದು
ಹಾ ಒಬ್ಬೊಬ್ಬರು ಹೊಲ್ಲ ಬೆಳೆದಿರಲ್ಲ
ಹಾ ಅವೆಲ್ಲಾ ಕಲ್ಲಾಗ ಮುಳ್ಳಾಗಿದ್ದು ಎಲ್ಲಾ ಚಲೋ ಚೊಲೋ ಒಡ್ಕೊ್ಂಬ ಬಿಟ್ರ ಅವದು. ಆ ಒಬ್ಬೊಬ್ರ್ದನದ ಇದಾಗಿಬಿಟ್ಟದ.
ನಿಮ್ದ್ ಯಾವ ಹೋಗಿಲ್ಲ ಹೊಲವು
ಆ ರ
ನಿಮ್ದ್ ಯಾವ
ಏ ಇಲ್ರಿ ನಮ್ಮೆಲ್ಲಾ ಇಕಡೆ ಶಾಪದಾರಿಗ ಅ ಕಡೆ ಬಂದಿಲ್ರರಿ ಈಕಡೆ
ಹೌದ ಅಂದ್ರನು ಹೋದ್ರು ಹಂಗತ್ತು ಅಲ್ಲಿ ಬಗ್ಲಾಗದ ಚಾಪು ರೋಟ್ ಅಂದ್ರೆ
ಹೌದ್ರಿ ಬಂದ್ರಿ ಬ ಬರ್ಬೇಕ್ರಿಪ್ಪ ಅಂತ ಅಂದ್ರ
ಫೋರ್ ವ ಇಲ್ಲಿ ನಿಮ್ಮ್ೂರ್ ಕಡೆಗೆ ಯ್ದೋಡ ಐವರೋಡ
ಹಾ ಹಾ
ಆ ತರ ಆ ಬಕ್ಕು ಆರಾಮ್ ನಡತಂದ ನಿಮಗ
ಇಲ್ರರಿ ಅಂದ್ರ ರೇಟ್ ಇಲ್ಲಲ್ರರಿ ರೋಡಿಗೆ ರೇಟ್ ಇಲ್ಲತ್ರಿ ಹನ್ನೊಂದ್ ಲಕ್ಷ ಹನ್ನೆ್ ಲಕ್ಷ ಕೊಡ್ತಾರ ಅಂತ ಆ ಟ್ರೈನ್ ರೋಡಿಿಗೆ ಸ್ವಲ್ಪ ವ್ಯಾಲಯೂ ಆದತ್ರಿ
ಇೇ ನಿಮ್ಮ್ ಊರ್ ಬಳಿ ಮ್ಯಾಲ ಹೋಗ್ಯತಲ್ಲ ಅದೇ ಅದಕ್ಕೆ ಎಷ್ಟು ಕೊಡ್ತಾರೆ
ರಟೈನ್ ರೋಡ್ಿಗೆ ಬಾಳ ಅದಂತ್ರಿ ಹದ್ೆಂಟ ಇಪ್ಪತ್ತು ಲಕ್ಷ ತನ ಕೊಟ್ರಂತ್ರಿ ಎಕ್ರ ಇದು ಐವ ರೋಡಿ ಈಗ ವ್ಯಾಲ್ಯೂ ಇಲ್ರರಿ ಇಲ್ಲಿ ಹತ್ತು ಲಕ್ಷ ಹನ್ನೆರಡು ಲಕ್ಷ ಹದಿಮೂರು ಲಕ್ಷ ಕೊಟ್ರಿ
ಮತ್ತ ಅವ ಬೋಳಾರರಿಗೆ ಎಷ್ಟು ಎಟ್ ಕೊಡ್ರ ರೊಕ್ಕ
ಅವ್ರಲ್ಲ ಟ್ರೈನ್ಗ ಹೋಗ್ಯವರು ಎಲ್ಲಾ ರೋಡಿಗ ಹೋಗಿಲ್ಲ ಅವರು
ಎಷ್ಟ ಎಷ್ಟು ಅ ಅವರು
ಅಂಜ ಒಂದ್ ಎಕರ್ಕ್ಕೆ ಏನ ಒಂದು ಹದಿನೈದು ಹದಿನೈದರ ಮಾಲಲೆ ಕೊ್ರರು ನೋಡಿ
ಹ ಆರಾಮ್ ಬದಕ್ತಾರ ಅವ್ರೇನ
ಬದುಕದೇಏನ್ರೀ ಎಲ್ಲ ಅವ್ರ ಮಗಲ್ ಮಂದಿದ ಊಟ ತಿಂತರು ಮಂದಿ ಕಟ್ಟಂದು ಈ ಮನ್ಯಾಗ ಈಗ ಅವ್ರರು ಊರ್ ಮಂದಿಗ್ ಸಾಲ ಕೊಡ್ಲಾಗತ್ತಾರೀ ಊರ್ ಮಂದಿಗ್ ಸಾಲ ಕೊಡ್ಲಗತ್ತಾರೀ
ಹಂಗಗೆ ಅದು ಯಾರ ಯ ಟೈಮಿಗೆ ಹೆಂಗತ್ರ ಗೊತ್ತ
ಹ ಮಂಜೆ ಹೊಲ್ಕ್ಕೋಗಿ ಬುತ್ತ ರೊಟ್ಟಿ ಉಳ್ದಲ್ಲ ತಂದ ತಿಂದರುಂತು ಮನೆಯಗೆ
ಯಾರಂದ್ರ
ಅಂದ್ರ ಹಂಗೆ ಮನೆ ಇದ ಕೇಳಿದವರು ನಮ್ಮ್ ಹೊಲಕೆ ಬರ್ದ್ರ ಅವ್ರು ಮೊದ್ಲು ಅವ ಎಲ್ಲ ಇಲ್ಲೀ ಕಾಮನ್ಾಗ ಹತ್ ನಮ್ದೇಏನ್ ಬಾಳಲ್ರಿೀ ಒಂದ್ಐ್ ಅರಕರೆ ಆದ ಹಟ್ಟ
ಮತ್ತತ್ ಐದರ ಎಕರೆ ಅಂದ್ರೆ ಸುಮನೆ ನಿಮಗೆ
ಹೆಂಗ್ರೀ ಸ ಐದ್ಯಾರು ಎಕರೆ ಅಂದ್ರೆ ಈ ನಿಮ್ಮಂತ. ಇತ್ತಗ ಇರತ್ತವ್ರ ಐದವರ ಎಕ್ರ ನಮ್ಗೆ ಬಾಡನ್ರಿ ಈಕಗ. ನಿಮಗ ಏನ ಒಂದ. ಎಂಟು ಎಕರೆ ಮ್ಯಾಲದ ನಿಮ್ಗೆ ನಿಮ್ದ
ಅಯ್ ಅಷ್ಟಲ್ಲ ಇದ್ರೆ ಏ ಸುಳ್ಳಲ್ಲ ನ ನಿಮ್ಗ.
ಅದ್ರ ಎಂಟ ಎಕರೆದಾಗ ನಾಕ ಎಕರೆ ಕಬ್ಬ ಚಿರ ಅಂತ ನಾಲ್ಕ ಎಕರೆ ಕುಂಡಿಪ. ಇಲ್ಲ ತರಕಾರಿ ಬಳದ್ರಂತ.
ಹ ಎಂಟ ಎಕ್ರ ಎಲ್ಲ ಹೊಲ್ಲಾ ಹಾಕೊಂಡಿವವಿ ಹಾಕೊಂಡ್ ಸಲಕ ಎಂಟ ಎಕ್ರ ಆದ
ಹಾ ಒಂದು ಕಬ್ಬಂದ ಬಳದ್ರ ಅಂತಲ್ರರಿ ಹತ್ತು ಎಕರದ ಇ ಎಂಟ ಎಕರದ ನಾಕು
ಕಮ್ಮಪ ಆಯಕಲ್ಲ ಬರಿಕ ಕಾಯಮೇಲೆ ಆಯಕು
ಹ ಯಾವ್ ನರ್ಸರಿ ಮಾಡಿಬಿಡೋಗ್ರಿ ಎಲ್ಲ ಸುಮ್ಮ ನರ್ಸರಿ ಮಾಡಿದ್ರೆ ಬಸ್ ನೋಡ್ರಿ ಅದ
ಮಾಡಮ್ರಿ ರೊಕ್ಕ ಬಲ್ಲ ಅಷ್ಟ
ಆದ್ರ ಮತ್ತ ನೀವನ್ ಎಜುಕೇಶನ್ ಪೀಪಲ್ ಇದ್ರಿ ಬಹಳಷ್ಟು.
ಇಲ್ಲ ನಮ್ಗೂ ರೊಕ್ಕ ಬಲ್ಲದಕ್ಕ ಹಿಂದ.
ಏ ಲೋನ್ ಕೊಡ್ತಾರಲ್ರರಿ ಬಡ್ಡ ಹಂಗ ಯಾವ್ದಾರಂಗ.
ಕಡ್ತಾರಲ್ರರಿ ಲಾಸ್ ಐತ ಅಂದ್ರ ನಮ್ಗೆ ಐರೋನಲ್ಲ ಮುಂದ್
ಹೌದು ರಾಯರಾಣ ಆದ್ರೆ ಬಟ್ ಲೋನ್ ಆತ್ರಿ ನರ್ಸರಿ ಮಾಡಿದ್ರೆ ಎಲ್ಲ ಗಿಡಗಳು ಸಣ್ ಸಕೊಂಡ ಹಚ್ಚಿ
ಹಾ ಹ ಆತವಾ ಮತ್ತ ಹಐರಣ್ಣ ನೋಡ್ ಪಫಸ್ಟಿಗೆ
ಫಸ್ಟ್ಿಗೆ ಸ್ವಲ್ಪ ಇಡ ಆಗ್ಬತ್ ರೊಕ್ಕದ ಆಗ್ಬೇಕತ್ತ
ನಿಮ್ಮ್ ಅಂತರ ಬೆಂಬಲಯತ್ತಂದ್ರ
ಏ ನಾವ್ ಹೇಳ್ರಿ ನಾವ್ ಹೇಳ ನಮ್ ನಿಮ್ ಒಂದ ಮಾಡತರಿೇನ್ ಸಾವ್ರ ಹಂಗ ಹೇತ ನಾವೇ ಇದ ಒಬ್ಬ್ಟಿಂಗಕ್ ಕುಡ ಬೇರೆ ಬಲ್ ಕೇಳ್ತು ರ ಅಕ್ಕ
ಹೌದೌದ ಹೌದು ಅದಕ್ಕೆ ನೀ ನಾವು ಸೈಕಲ್
ಆಯ್ತಾಯ್ ಸರಿ ಸ್ವಲ್ಪ ಕಾಲ್ ಬಂದ ಎಡ್ತನ್ ಅಸ್ತನು ಅಸ್ತನ ಹಾ ಹ್ಮ್